ಹಲೋ
ಹ ಹೇಳಿ ಏನ್ ಮಾಡ್ತಿದಯಾ
ಏನಿಲ್ಲ ನೀನು
ನಾ ಏನು ಇಲ್ಲ ಸುಮ್ನೆ ಮಲ್ಕೊಂಡಿದ್ನ ಇವಾಗೆದ್ದೇ
ಲೇಟಾಗಿದೆ
ಹ್ಮ್ ಲೇಟ್ ಆಗ ಟೈಮೇ ನೋಡಿಲ್ಲ ಏನ್ ಗೊತ್ತ ಇವಾಗ ಬಿಸ್ಲೇ ಬಂದಿಲ್ಲ ಜಾಸ್ತಿ ನಿನ್ನೆ ಮಳೆ ಬಂದಿತ್ತ ಅದಕ್ಕೆ ಮತ್ ಬಿಸ್ಲು ಬಂದಿಲ್ಲ ನಮಗ್ ದಿನಾ ಇಲ್ ನಮ್ ಕಿಟಕಿ ಹತ್ರ. ಆ
ಜೋರ್ ಬಂದಿತ್ತ ಮಳೆ ಅಲ್ಲಿ.
ಹ್ಮ್ ಜೋರಾಗ್ ಬಂದಿತ್ತು ದಿನಾ ನಮ್ ಕಿಡ್ಕಿ ಹತ್ರ ಬಿಸ್ಲು ಬರುತ್ತೆ ನಮ್ದು ಅಂದ್ರೆ ಇವಾಗ ಬಿಸ್ಲು ಎಲ್ಲಿ ಫಸ್ಟ್ ಸೂರ್ಯ ಹುಟ್ಟುತ್ತಲ ಅಲ್ಲೇ ಆಯ್ತಾ ನಮ್ದು. ರೂಮ್ ಎದ್ರುಗಡೆ ಅದ್ರ ಎದ್ರುಗಡೆ ಅದಕ್ಕೆ ಕರೆಕ್ಟಗ್ ಬಿಸಿಲು ಬೀಳ್ತಿತ್ತು. ಇವತ್ ಬಿಸ್ಲನೇ ಇಲ್ಲ ಹತ್ತೂವರೆ ಆದ್ರೂನು ಎಚ್ಚರಿಕೆ ಇಲ್ಲ.
ಹೆಂಗು ರಜೆ ಐತಲ್ಲ ಬಿಡು.
ಹು ರಜಾ ಐತೆ ಆದ್ರೂ ಎಷ್ಟ್ ಗಂಟೆಕ್ ಮಲ್ಕೊಂಡಿದ್ ನಾವು ಒಂದ ಹನ್ನೊಂದ್ ಗಂಟೆ ಒಳಗ್ ಮಲ್ಕೊಂಡಿದ್ವಿ ಅಟ್ಲೀಸ್ಟ್ ಎದ್ದಾಳ್ಬೇಕ್ತಾನೆ ಒಂಬತ್ ಗಂಟೆ ಒಳಗೆ ನೀವ್ ನಿದ್ದೆ ಆರ್ತಿಲ್ಲ ನನ್ ಫ್ರೆಂಡ್ ಇನ್ನೊ ಬ್ಳ ಏದ್ದೇ ಇಲ್ಲ ಇನ್ನು.
ಹೌದಾ
ಹ್ಮ ಮಲ್
ಕುಂಭಕರ್ಣಿ ಅವ್ಳ ಹಂಗಿದ್ರೆ.
ಹ್ಮ ಕುಂಬಕರ್ಣಿನೇ ಅವ್ಳಿಗೆ ಡಿಸ್ಟರ್ಬ್ ಮಾಡ್ಬಾರ್ದ್ ನನ್ಕಿನ್ನ ಮುಂಚೆ ಮಲ್ಕೊಂಡಿದ್ದವಳ ಒಂದ್ ರೌಂಡ್ ನಿದ್ದೆ ಮಾಡಿ ನಾನ್ ಮಲ್ಕಬೇಕಾರೆ ನೈಟ್ ಮತ್ತೆ ಮಲ್ಕೊಂಡ್ಲು ಏದ್ದಿ ತಲೆ ನೋತೈತೆ ತಲೆ ನೋತೈತ್
ಹಂಗಂದ್ರೆ ಇನ್ನ ಟಿಫನ್ ಏನು ಮಾಡಿಲ್ಲ. ನೀವು ಇವಾಗೆ ಎದ್ದಿರೋದು.
ಏನು ಮಾಡಿಲ್ಲ.
ಮತ್ತೆ ನಿನ್ನೆ ಎಕ್ಸಾಮ್ ಹೆಂಗಾಯ್ತು?
ನಿನ್ನೆ ಎಕ್ಸಾಮ್ ಚೆನ್ನಾಗಿತ್ತು ನಿಮ್ದು?
ನಮ್ದು ಕಷ್ಟ ಇತ್ ಸ್ವಲ್ಪ.
ಹೌದಾ
ಹ್ಮ್ ಹ್ಮ್ ಒಂದ್ ಒಂದ್ ಕ್ವಶನ್ ಇಪ್ಪತ್ ಕೊಟ್ ಒಂದ್ ಇಪ್ಪತ್ ಮಾರ್ಕ್ಸಿಗ್ ಪ ಕೊಟ್ಟಿಟ್ಟಾರೆ.
ಹ್ಮ್ ಹೌದೇನು ಹೆಂಗ್ ಬರ್ದ್ರಿ?
ಏನೋ ಬರದ್ವಿ ಅಮ್ಮ ನನ್ ಫ್ರೆಂಡ್ ಒಬ್ಬಳು ಏಳ್ ಪೇಜ್ ಬರ್ತಿದಾಳೆ ಇಪ್ಪತ್ ಮಾರ್ಕ್ಸಿಗೆ.
ಆ
ಯೋಳ್ ಪೇಜ್ ಬರ್ದಳ್ ಇಪ್ಪತ್ ಮಾರ್ಕ್ಸಿಗೆ
ಅಷ್ಟಕ್ಕೊಂದ
ಅಮ್ಮ ಅವಳು ಬರೀತಾಳೆ ಬರಿತಾಳೆ ಫುಲ್ ಬುಕ್ಲೈಟೆ ತುಂಬಿಸ್ ಬರ್ತಾಳ್ ಅವ್ಳು.
ಯಾರ ಅವ್ಳು ಯಪ್ಪಾ ನನ್ ಕೈಗ್ ಆಗಲ್ಲಪ್ಪ ನಾನ್ ಒಂದ್ ಮೂವತ್ ನಾಲ್ಕ್ ಪೇಜ್ ಬರ್ದೆ.
ಅವಳು ಹಂಗಲ್ಲ ಬಿಡಿ ಇಪ್ಪತ್ ಮಾರ್ಕ್ಸಿಂದ್ ಯೋಳ್ ಪೇಜ್ ಬರ್ದಾಳ ಅಂದ್ರೆ ನೋಡಿ ಹಿಂಗ್ ಹಂಗೆ ಅವ್ಳು. ನಾವ್ ಹದ್ನೇಳು ಇಪ್ಪತ್ತು ಪೇಜ್ ಬರ್ದ್ರೆ ಅವ್ಳು
ಫಸ್ಟ್ ಇಯರ್ ಬರ್ದೆ ನಾನು ಟೈಮಿಂಗ್ಸ್ ಇಟ್ಕೊಂಡಿದ್ದೆ ಫಸ್ಟ್ ಹಂಗ್ ನಲ್ವತ್ ನಿಮಿಷ ಬರ ಫಸ್ಟ್ ಮಾಡಿಲ್ ಬರಿಯಕ ನಲ್ವತ್ ನಿಮಿಷ ಆಯ್ತು ಅದ ಆದ್ಮೇಲೆ ಇನ್ ನ ನಲ್ವತ್ ನಲ್ವತ್ತ ಆಯ್ತು ಆಮೇಲೆ ಹೆಂಗಾದರು ಮಾಡಿ ಮೂವತ್ತಕ್ ರೆಡ್ಯೂಸ್ ಮಾಡ್ಕೋಬೇಕಯ್ತು ಎರಡ್ ಕ್ವನ್ ಇಿಂದ ಏನಾದ್ರು ಆಗ್ಲಿಲ್ಲ ಇ ಈೀಗ ಆಯ್ತು
ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ ನಾಗಾಲ
ಹ್ಮ್ ಇಲ್ಲ ಇಲ್ಲ ಲಾಸ್ಟಗ ಆಯ್ತು ಇನ್ನೊ ಟ್ವೆಂಟಿ ಮಿನಿಟ್ಸ್ ಇದ್ದಾಗ ಎತ್ ಬಂದಿದ್ದೆ ನಾನು ಅಷ್ಟ್ ಚೆನ್ನಾಗ್ ಬರ್್ದ
ಹ್ಮ್ ಬೈಗ್ರಾಮ್ ಎಲ್ಲ ಕರೆಕ್ಟ್ ಹಾತಾ ನೆನ್ಂತಿದ್ವಾ
ಡಯಾಗ್ರಾಮ್ ಎಲ್ಲ ಕರೆಕ್ಟಗ ಹಾಕಿದೀನಿ ಏನ್ ಗೊತ್ತ ಒಂದ್ ಕ್ವಶನ್ ಕೊಟ್ಟಿದ್ರು ಅದು ಏನ್ ಗೊತ್ತ ಅದ್ರ ಹೆಸರು ಫಸ್ಟಿಗೆ ಮಾಡಲ್ಸ್ ಅಂತ ಬರುತ್ತೆ ಇವರು ಟೈಪ್ಸ್ ಅಂತ ಕೊಟ್ಟಿದ್ರು ಬೇರೆ ಕ್ಲೌಡ್ ಕಾಂಪ್ಯೂಟಿಂಗ್ ಅಂತ ಹ ಅದಕ್ಕೆ ಅದಕ್ ಏನ್ ಮಾಡೋದು ಅಂತಾನೇ ಗೊತ್ತಾಗ್ಲಿಲ್ಲ ಬರ್ ಬಂದತೀನಿ ನೋಡೋಣ ಕೊಡ್ತಾರೆ ಹೆಂಗೋ ಗೊತ್ತಿಲ್ಲ ಡಯಾಗ್ರಾಮ್ ಕರೆಕ್ಟ್ ಆಗೈ್ತ
ಡಯಗ್ರಾಮ್ ಕರೆಕ್ಟ್ ಇದ್ರೆ ಕೊಡ್ತಾರೆ ಬಿಡಿ
ಆದ್ರೆ ಟಪ್ ಟೈಪ್ಸ್ ಕರೆಕ್ಟಾಗಿ ಬರಿಯೋದಕ್ಕೆ ಹೇಳಿದಾರ ಕರೆಕ್ಟ ಆಗಿ
ಹೌದಾ ಮತ್ತ ಕೇಳಿದ್ದ ಕೊಶ್ ಸುಮ್ಮನೆ ಆನ್ಸರ್ ಬರಿಬೇಕು ಅಂದ್ರೆ ಕೊಡ್ತಾರೆ ಆನ್ಸರ್
ಹ್ಮ್ ಒಟ್ಟು ಏನೇನೋ ಬರ್ದಿನಿ ಲಾಸ್ಟ್ ಲಾಸ್ಟಿಗೆ ಎಲ್ಲ ಒಂದೊ ಮೂರ್ ಮೂರ್ ಪೇಜ್ ಬರ್ದಿನಿ ಹತ್ತತ್ತ ಮಾರ್ಕಸಿಂದು ಲಾಸ್ಟಿಗೆ ಪಿಪ್ ಮಾಡಿ ನಾವೇನ್ ನಾ ನಾ ಈಗ ಅಷ್ಟು ಗೊತ್ತರ್ಲಿಲ್ಲ ಸುಮ್ನೆ ಪಾಯಿಂಟ್ ವೈಸ್ ಬರ್ಕೊಂಡು ಹೋಗನಿ ಏನು ಏನ್ ಗೊತ್ತಾ ಕೋಷನ್ ಅದ್ರೊಳಗ ಆನ್ಸರು ಆನ್ಸರ್ ಒಳಗ ಹೆಡ್ಡಿಂಗ್ ನ ಕೊಟ್ಟಿದ್ದಾರೆ ಆತರ ಮಾಡಿ
ಅದ್ರಾಗೆ ಒಟ್ಟು ಕನ್ಫ್ಯೂಷನ್ ಮಾಡಕ್ಕೆ
ಯಾವನ್ ಒಂದು ನಮ್ದು ಸಾಫ್ಟ್ ಇರೋದು ಒಂದು ಕೋಷನ್ ನೈತ್ಯ ಅದ್ರ ಹೊಳಗೆ ಹೆಡ್ಡಿಂಗ್ ಈ ಮೊರ್ ಅವರು ಬರೀಲೇಬೇಕ ಒಂದು ನೋಟನ್ ಹಾಕಿದರೆ ಕೋಷನ್ ಕೇಳಿದ್ದಾರೆ ಎಂತ ಜನ ಇರ್ತಾರೋ ಗೊತ್ತಿಲ್ಲ
ಹ್ಮ ಅವಂಗೆ ಎಷ್ಟ ಎಷ್ಟು ಮಾರ್ಕ್ಸ್ ಗೆ ಕೊಟ್ಟಿದ್ದಾರೆ
ಎ ಕ್ವಶನ್ ಸಬ್ ಕ್ವಶನ್ ಹತ್ ಮಾರ್ಕಸಿಗೆ ಇನ್ನೊಂದು ಅಂದ್ರೆ ಅದೆ ಮೇುದು
ಹಂಗ ಹೋಗಡಿ ಏನ್ ಮಾಡಿದ್ರ ಮತ್ತೆ ಎಕ್ಸಾಮ್ ಮುಗೀಸ್ ಮಲಗಿ ಬಿಟ್ಟರಾ ಜಲ್ದಿನೆ
ಈ ಎಕ್ಸಾಮ್ಸ್ ಮನೆಗೆ ಹೋಗಲಿಲ್ಲ ನಮ್ ಫ್ರೆಂಡ್ ಕರ್ತಿದ್ಲು ಅವಳ ಏರಿಯಾ ಹತ್ರ ಹೋಗಿದ್ವಿ ಅವಳ ಏರಿಯಾತ್ರ
ಹ್ಮ
ಅಲ್ಲು ಎಷ್ಟು ನನಗೆ ಎಲ್ಲ ಬೇರೆ ಬಿ ಮಾಡ ಮಾಡತಾರೆ ಗೋಬಿ ಇಷ್ಟ ಹಲೋ
ಹಾ ಚೆನ್ನಾಗ್ ಮಾಡ್ತಾರಾ
ಏ ಗುಂಯಿ ಅಂತ ಬರತೈತೆ ಇಂದೇ
ಇರೇ ಕಟ್ ಮಾಡ್ ಅಲ್ಲಿ ಮೆನಸಲ್ಲಿ ಮಾತಾಡಿದ್ದು ಸೌಂಡ್ ಬರತೈತಾ ಅಂತ
ಅಲೆ ಮತ್ತೆ ಗುಂಯಿ